ಹಲೋ ಲಕ್ಷ್ಮಿ ಆರಾಮದಿ ಇಲ್ಲ.
ಹ್ಮ್ ಆರಾಮದಿ ಶಬನ ಆರಾಮದಿ
ನಾನ್ ಆರಾಮದೀನಿ ನೋಡ್ ಏನ್ ಮಾಡಗತ್ತಿ.
ಏನೆಲ್ಲಾ ಸ್ವಲ್ಪ ಬಿತ್ತನೆ ಸ್ಟಾರ್ಟ್ ಆಗೇತ್ತಲ್ಲ ಇವಾಗ ಹೊಲ್ದಾಗ ಹ್ಮ್ ಅದಕ್ಕೆ ಸೋಪ್ ತ್ತೋಗ್ರಿ ಕಾಳೆಲ್ಲಾ ಹರ್ಸ್ಕೊಂಡ್ ಕೂತಿದ್ದೆ ನೀವು
ನಾನು ಏನಿಲ್ಲಪ್ಪಾ ಈ ಊಟ ಆಯ್ತಾ. ಇವತ್ತೇನ ನಮ್ಮ್ ಊರಲ್ಲಿ ದ್ಯಾಮವಾಗಿ ಉಡಿ ತುಂಬ್ತಾರಾ.
ಹೌದಾ ಮಂಗ್ಗಳವಾರ ಅಲ್ಲಾ.
ಮಂಗ್ಗಳಾರ ಅದಕ್ಕೆ ಸ್ವಲ್ಪ ಮನಯಾದ್ರು ಸೋಪ ತೊಳ್ದ್ವಿ ಹೋಳ್ಗೆಿ ಮಾಡ್ಬೇಕಂತ ಅಂದ್ಲೇನೋ ಮಮ್ಮೇ ನಾ ನಾ ಇರೋದೇ ಇಬ್ರು ಇರ್ತೀವಿ. ಸುಮ್ನೆ ಎಲ್ಲಿ ಹೋಳ್ಗಿ ಮಾಡಂತ ಸುಮ್ನೆ ನಾಷ್ಟ ಮಾಡಿದ್ ನೋಡ.
ಹೌದಾ ಹೇಗೆ ತುಂಬ್ತಾರೆ ದ್ಯಾಮ ಉಡಿ ಅಂದ್ರೆ ಮಹತ್ವ ಏನಾದ್ರುದ್ದು
ಇಲ್ಲ ಯಾಕಂದ್ರೆ ದಾಮಗ ಉಡಿ ತುಂಬಿದ್ರ ಇಲ್ಲಿ ಮಳಿ ಬೆಳಿ ಚಲೋ ಆಗ್ತಾವಂತೇಳಿ ಬಿತ್ತದ್ರೊಳಗನೆೇ ತುಂಬ ತುಂಬತಾರ.
ಹೌದಾ
ಹ್ಮ್ ಮಳಿ. ಬಳಿ ಮತ್ತೆ ಊರನ್ ದೇವತೆನನೆ ಮತ್ತೆ ಎಲ್ಲಾನೂ ಕೊಡಕ್. ಮಳೆ ಬೆಳಿ ಅದ ಅದಕ್ಕೆ. ಕೇ ತುಂಬತಾರ ಈಗ.
ಹೌದಾ ಹ್ಮ್
ಹೊಲಕ್ಕೆ ಹೋಗಿಲ್ಲೆನ
ಇಲ್ಲೆಲ್ಲ ಹೊಲಕ್ ಹೋಗಿಲ್ಲ ಮನೆಯಲ್ಲೇ ಇದ್ದೇನನೆ ಸ್ವಲ್ಪ ಕಾಳೆಲ್ಲ ಇದು ಮಾಡ್ತಾ ಇದ್ದೇನೆ ಬೇಯೋ ಬಿತ್ಬೇಕಲ್ವಾ. ಹೊಲದಲ್ಲಿ ಮಳೆ ಬರ್ಲಕತ್ತ ಸ್ವಲ್ಪ ಎಲ್ಲಾ ಬಿತ್ತಾಕತಾರ ನಾವೇ ಬಿತ್ತಿಲ್ಲ ಎಂಟಕ್ರ ಹೊಲ ಐತಿ ಸವ. ಹತ್ತಿ ತೊಗರಿ ನಾವೆಲ್ಲಾ ಹಾಕ್ಬೇಕಂತ ತಂದ್ಕೊಂಡಿವಿ
ಹತ್ತಿ ತೊಗ್ರಿ ಎಷ್ಟ ಏಕ್ರಿ ಅದ
ಹಾ
ಏಷ್ಟೆಕ್ರಯ ಐತೆ ನಿಮ್ ಹೊಲ ಏಳಕ್ರೆ ಎಷ್ಟ ಜನ್ ಅಡ್ಡಿರಾ ತಮ್ರ
ಮೂವರದರ
ಹ್ಮ್ ಹ್ಮ್
ಅದರಲ್ಲಿ ಏನ್ ಭಾಗ ಅಂತ ಏನು ಮಾಡಿಲ್ಲ
ಹ್ಮ್
ಅವ್ರರಿಬ್ರು ಕಡೆನೆ ಒಬ್ಬ ಆತ ದೊಡ್ಡವ ಕಾರವಾರದಲ್ಲಿ ಇರ್ತಾನ ಆವ ಸಣ್ಣವ ಹೂ ಒನ್ ಬಿಸ್ನೆಸ್ ಆದ ಅವೆಂದು ಅಲ್ಲಿೇ ಬೆಂಗಳೂರಲ್ಲೇ ಸಟ್ಟೆಾರೆ ಇಟ್ಲಗನ ಈನೂ ಮದ್ವೆ ಆಗಿಲ್ಲ
ಹ್ಮ್ ಹ್ಮ್
ಅಂದ್ರೆ ಮನೆಿ ಮುಂದ್ ನಾವೇ ಇರು ತಾನೆ ನಾವೇ ನೋಡ್ ಉಕೋಬೇಕಲ್ಲ ಅಷ್ಟು
ದು ಈಗ ಆಲ್ರೆಡಿ ಈಗ ಬಿತ್ತಿರಲ್ಲ ಪೂರ ಬಂದ್ ಮೇಲೆ ಇದು ಪಟ್ಟಿ ಬರ್ತದಲ್ಲ ಅದ್ರದ್ದು ಮಾಡಿದ ್ಮೇಲೆ ಅದ ಏನ್ ಮೂವತ್ತು ಹಂಚ್ಕೋಬೇಕೇನ್ ಅತ್ತಿಮಾವ
ಇಲ್ಲ ಇಲ್ಲ ಅದು ಅತ್ತಿ ಮಾವ ಹೆಂಗೈತ ಅಂದ್ರ ಇವಾಗ ಅವ ಏನ್ ಮಾಡಿದ್ರು ಅಂದ್ರ ಸ್ವಲ್ಪ ಮನದ ಮದುವವೆಗಿದ್ವಿ ಹಾಗೆ ಸಾಲಗೆಲ್ಲ ಆಗಿತ್ತು ಅದಕ್ಕ ಮೋ ಸಣ್ಣ ಒಂದು ದಿನ ಮದುವೆ ಆಗಿಲ್ಲಲ್ಲ ಇವಾಗ ಏನು ಮಾಡಿದೆ ಅಂದ್ರೆ ಮನೆ ಸಾಲ ಎಷ್ಟ ಐತಿ ಮೂವರು ಹಂಚ್ಕೊಂಡಾರ ಅಣಂತಂಬರು ಅಂದ್ರೆ ಇವಾಗ ದೊಡ್ಡವನಿಗೆ ಎರಡು ಲಕ್ಷ ಬಂದೈತಿ ಸಣ್ಣವನಿಗೆ ಬೇಡಪ್ಪ ನೀನ್ ಮದುವೆ ಆಗಿ ಎಲ್ಲಾ ಸುಮ್ನೆ ಸಾಲಾನ ನೀನ್ ಹಂಚ್ಕೊಳ್ಳೋದ್ ಬ್ಯಾಡ ಅಂತ ಅಂದ್ವಿ ಆದ್ರೂ ಇಲ್ಲ ನಂದ ಅಂಗಡಿ ಆದ ನನ್ ಇಲ್ಲ ನ ಅಂ ತಂಬ್ರ ಕಷ್ಟ ಬರೋದೇನ್ ಬೇಡ ನಾನು ಹಂಚ್ಕೋತಿನಿ ಎರಡ್ ಸಾವಿರ ಎರಡ್ ಲಕ್ಕ ಲಕ್ಷ ಅಂತೇಳಿ ಅವ ಎರಡ್ ಲಕ್ಷ ಹಾಕ್ ತಗೊಂಡನ
ಹ್ಮ್ ನೋಡ್ ಚಲೋ ಅಲ್ಲ ಮತ್ತೆ
ಹ್ಮ್ ನಾನ್ ಮುಟ್ಟಿಸ್ತೇನ ಅಂತ ಹೇಳಿ ಅವ ಎರಡ್ ಲಕ್ಷ ಅವ ತಗೊಂಡನ ನಾ್ ಮನೆ ಮುಂದೆ ನಾವೇ ಇರ್ತೀವಲ್ವಾ. ಅದ ಜೊತೆಗೆ. ನಾವೇ ತಿಂತಾ ಇದ್ದೀವಿ ಅದಕ್ಕೆ ನಮಗೆ ಎರಡೂುವರೆ ಲಕ್ಷ ಬಂದೈತಿ.
ನಿಮ್ಗೆ ಎಡುವರಿೀ ಅವ್ನಿಗೆ ಯಾಕಂದ್ರ ಅವ್ನಿಗೆಗ್ ನಿಜ ಅವ್ನಿಗೆ ಏನ್ ಅಂದ್ರ ಇವಾಗ ಇಲ್ಲಿ ಇರಂಗಿಲ್ಲ ಅವಾಗ ಏನು ತಿನ್ನಂಗಿಲ್ಲ ಖರ್ಚ ಮಾಡಂಗಿಲ್ಲ ಹೌದಿಲ್ಲ. ಅವ ದೊಡ್ಡ ಮಾತು. ಕೊಡ್ತೇ ನಾನು ಅದು.
ಹ್ಮ್ ಕೊಡ್ತೇನೆ ನಾನ್ ಮುಟ್ಟಿಸ್ತೇನೆ ನನ್ ಯಾರ್ ಮದುವೆ ಆಗಲಿ ತಂದ ್ರ ಏನ್ ಐತಿ ಹ್ಮ್ ನಿಮ್ ಜೊತೆ ಮತ್ತೆ ನಾನು ಮುಟ್ಟಿಸ್ತೀನಿ ಅಂಂತೇಳಿ ಅವನೇ ಹೊಲಸ್ಕೊಂಡಾನು ಬ್ಯಾಡ ಅಂದ್ರ ಬ್ಯಾಡ ಅಂತ ಹೇಳಿದ್ವಿ ಬ್ಯಾಡ ಅ ಪ್ಪನ್ನಿನಗೆ ಆಗೆಲ್ಲಾ ನಿಮ್ ಮದ್ೇನನು ಮಾಡಲ್ಲ ಇರೋದ ಹೋಗ ಇದಯಾ ಮತ್ತೆ ಅನ ಸಾಲ ನಿನ್ಗೆ. ಅಂತ ಹೇಳಿದ. ೀ ಆದ್ರೂ ಇಲ್ಲ ಅ ನನ್ನ ತಂಬ್ರಗ ಕಷ್ಟ ಬರೋದೇನು ಬೇಡ ಅವ್ರ ಜೊತೆ ನಾನು ಪಾಾಲಾಗ್ತೀನ ಅಂತ ಹೇಳಿ ಅವನು ತಗೊಂಡಿದಾನ.
ನೋಡು ಈ ನಿಮ್ ಮನ್ಯಾಗ ಹಂಗ್ ಮಾಡಿರ ನಮ್ ಮನ್ಯಾಗ ನೋಡು ಮೂ ನಾಲ್ಕ್ ಜನ ಅ ತಂಬ್ರದಾರ. ನಮ್ಮ್ ಮನ್ಯಾಗ ನನ್ ಗಂಡಗಿನ. ಲಗ್ನ ಆಗಿರ್ಲಿಲ್ಲ ಅವಾಗ. ಮನೆ ಕಟ್ಟ. ಐತಿ ಮತ್ತೆ ತಂಗಿದರ್ ಲಗ್ನ ಮಾಡಿತ್ ಅಂದ್ ಹೇಳಿ ಒಂಬತ್ ಲಕ್ಷ ಇಟ್ಟಿದರು ಸಾಲ. ಈ ಮತ್ತೆ ಇವನ್ ಮದ್ವಿ ಆಗರ್ಲಿಲ್ಲ ಇವ. ಹಂಗಗೆದು ಬ ಬೆಂಗೂರ ದುಡ್ಕೊಂಡುಂತಿದ್ದ ದ ದುಡ್. ಹಂಗೆ ಮನಿ ಹಾಕ್ಯನಾ ಖರ್ಚಿಗೆ ಅಮೌಂಟ್ ಆದ್ರೂ ಈ. ಸಾಲ ವರ್ಷಾರ ನೋಡು ಮೂರು ಮೂರು ಲಕ್ಷ ವರ್ಷಾರ ನೋಡಿ ಇವನಿಗೋನು.
ಮದ್ೆ ಆಗಿಲ್ಲ ಆದ್ೂನು ಮೂರವರೆ ವರ್ಷ
ಹ್ಮ್. ನಮ್ಮ್ ಮದ್ವಿ ಆದ ಎಂಟು ದಿನಕ್ಕಿನೇ ಎಲ್ಲ ಸಾಲ ಒರ್ಸ್ಯವ್ರ ಎಲ್ಲರಿಗೂ. ಹ್ಮ್ ಮತ್ತೆ ಚಲೋ ಮತ್ತೆ ಅವನ ಹೊ.
ಹಾ ಅವನೇ ಹೊದ್ಕೊಂಡಾನೆ ಇವಾಗ ತೀರ್ಸೋದ ಹೆಂಗಣಾ ಏನ್ ಕೆಲ್ಸ ಮಾಡ್ತ ತಿದನೆ ಇವಾಗ
ಹ ಅವಂಗ ಏನ್ ಬಿಡು ಅವನ್ ಬಿಸ್ನೆಸ್ ಇದ್ರ ಅದಕ ನ್ ಬಿಡು ಎರಡ್ ಲಕ್ಷ ಏನ್ ಬಾಳಲ್ಲ ಹೌದಿಲ್ಲ ನಿಮ್ಮ್ ಅತ್ತಿ ಮಾವ ನ್ ಮನೆಯನ್ ಖರ್ಚೆ ಎಲ್ಲಾ ನೋಡ್ಕೋ
ಅತ್ತಿ ಮಾವ್ರೇನು ನೋಡ್ಕೊಳೋದಲ್ಲ ಅಂದ್ರೆ ಅವ್ರು ಮನೇಲಿ ಇರ್ತಾರ ಮಾವ ದೇಶಕ್ಕೆ ಹೋಗಿದ್ದಂದು ದುಡ್ಯಕ್ಕ ಮಾವ ಇಲ್ಲಿ ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಹೋಗ ಆದರೆ ಇವಾಗ ನಾನು ಇರೋದು ನಾನು ನಮ್ಮ ಅತ್ತೆ ಸಣ್ಣಿಬ್ಬರು ಮಕ್ಕಳು ಮತ್ತೆ ನನ್ನ ಸಣ್ಣ ಅತ್ತೆ ಮಕ್ಕಳು ಅವರಿಬ್ರು
ಈ ಸಣ್ಣತ್ತ ಮಕ್ಕಳ ಅವ ಸಣ್ಣ ಹತ್ತಿನಗುನು ಐತೆನ ಪ ಅಲ್ಲ
ಇಲ್ಲ ಇಿಲ್ಲ ಸಣ್ಣ ಅತ್ತಿ ಅಂದ್ರ ಹೇಂಗ ಅಂದ್ರ ನಮ್ಮ್ ಅತ್ತಿ ತಂಗಿ
ನಮತ್ತಿ ತಂಗಿಯ ಹಾ ಹ್ಮ
ಅವಕಿಂದು ಗಂಡ ಇಲ್ಲಲ್ಲ
ಹ್ಮ್ ಹ್ಮ್
ಅಂದ್ರ ಬಿಜಾಪುರಿ ಕೊಟ್ಟೆತಿ ಈಕೆಗ ಬಟಾಕನ್ ಗಂಡ ಇಲ್ಲ ತೀರ್ಕೊಂಡ್ರು ರೀಸೆಂಟ್ ಆಗಿ ಒಂದೂವರೆ ವರ್ಷ ಆತು ಒಬ್ಬತ್ತ ಮಗ ಏಳನೇ ಕ್ಲಾಸ್ ಅದಾನ ಈ ವರ್ಷ ಒಬ್ಬತ್ತೆ ಮಗಳು ಐದ್ನೇ ಕ್ಲಾಸ್ ಆಳ
ನೋಡು
ಅವ್ರರಿಗೆಲ್ಲ ನಾವೇ ನೋಡ್ಕೊಳ್ಳೋದು
ಅಯ್ಯೋ ನೋಡ್ ಮತ್ತೆ.
ಅವ್ರು ಒಬ್ಬಳೇ ದುಡಿತಿರ್ತಾಳಲ್ವ ಆ ಕುಂದ್ರಕ್ಕೂ ಜಾಗ ಇಲ್ಲ
ಹ್ಮ್ ಹ್ಮ್ ಅಲ್ಲಿ ಅಲ್ಲಿ ಗಂಡನ ಮನ್ಯಾಗ ಏನು ಸೌಲಭ್ಯ ಇಲ್ಲ ನಾ ಇರಕ
ಇಲ್ಲ ಇಲ್ಲ ಅಲ್ಲಿ ಏನುೂ ಇಲ್ಲ ಸ್ವಲ್ಪ ಕುಂದ್ರಕ್ಕ ಜಾಗ ಇಲ್ಲ ಏನು ಇಲ್ಲ ಅದಕ್ಕೆ ಕಷ್ಟ ಇರಲಿ ಸುಖ ಇರಲಿ ಅವರು ಇರ್ಲಿ ನಮ ಜೊತೆ ಅಂತ ಹೇಳಿ ಇಟ್ಕೊಂಡಿವಿ ಇಲ್ಲ ನನ್ನ ಹತ್ರನೇ ಆದದಾರ ಇಬ್ಬರು ಹ್ಮ್
ನಿಮ್ ಮೈದನ್ ಲಗ್ನ ಆಗಲಿನ
ಇಲ್ಲ ಇಲ್ಲ ಆಗಿಲ್ಲ ಒಂದು ಅವ್ರ ಮಾಮನ ಮಗಳೇ ಫಿಕ್ಸ್ ಆಗಿದ್ದಾಳ ಹ್ಮ್ ಅವ್ಳ ಮಾಮನ ಮಗಳು ಪಿಕ್ ಸೈದು ಹಾಕಿಗೆ ತೊಗೊಬೇಕು ಅಂತ ಅಂದ್ಕೊಂಡಾರ ಮನೇಲಿ ಹಂಗೆ ಮಾತುಕತೆ ಆಗೈತಿ ಆದ್ರ ಅವರ ಅತ್ತಿ ವರದಕ್ಷಿಣೆಗೋಸ್ಕರ ಕ್ರೈನು ಎಲ್ಲಷ್ಟು ಆಲ್ರೆಡಿ ಒಂದ್ ಕಾರ್ ಕೊಡ್ಸಾಳ ಅವನಿಗೆ ಹ್ಮ್ ಮತ್ತೆ ಮತ್ತೆ ಬಂಗಾರ ಕೊಡ್ಸಿಯಾಳ
ಇನ್ನಲ್ ಅ ಲಗ್ನ ಲಗ್ನನೇ ಆಗಿಲ್ಲ ಅಷ್ಟ ಮಾಡ್ಯಾಳ ಬಿ ಚಲೋ ಆಯ್ತು ಮತ್ತೆ ಅವ್ನು ಚಲೋ ಬಿಜಿನೆಸ್ ಮಾಡಕತ್ತಾನ ಮತ್ತೆ ಮತ್ತೆ ಹೊಲಾನು ಆಯ್ತ ಅಂತೇಳಿ ಮಾಡ್ತಿರ್ಬ
ಹ್ಮ್ ಅವರು ಆಕ್ಚುಲಿ ಅವರು ಹತ್ತಿದು ಗಂಡ ಇಲ್ಲ ಅವ್ರ್ದನ ಅವ್ರ ಮಾಮ ಇಲ್ಲ ಮ ನಮ್ಮ ಮೈದ ನಂದು ಮಾಮ ಇಲ್ಲಾ ಅವನು ತೀರ್ಕೊಂಡ ನಮ್ಮ ಬಟ್ ಅವಳಿಗೆ ನಾಲ್ಕು ಹೆಣ್ಮಕ್ಳೇ ಗಂಡ ಮಕ್ಕಳಿಲ್ಲ
ಹ್ಮ್ ಹ್ಮ್ ಹೆಣ್ಣ ಮಕ್ ಬರ ಹಾ
ಹೂ ಬರೀ ನಾಲ್ಕು ಹೆಣಮಕ್ಳೇ ಅವಕ್ಕೆ ಸಾಲಿ ನೋಡಿಕೊಂಡು ಅದನ್ನು ಸಂಸಾರ ನೋಡಿಕೊಂಡು ಹಂಗಗೆ ನಡೀತಾ ಜೀವನಕ್ ಕಡಿ ಕಳಿತಿದ್ದಾಳ ಈ ಹಳಿಯಾನೇ ನನ್ ಮಗ ಅಂತ ತಿಳ್ಕೊ ಪಕೊಂಡ
ಹ್ಮ್
ಎಲ್ಲ ಮಾಡ್ತಿದ್ದಾಳೆ ಹಳಿನ್ಗೆ
ಮತ್ತೆ ಚಲೋ ಅಂದ ಬೇಕ್ ಬಿಡುವ ಆದ್ರ ನಿಮ ಅತ್ತಿ ಚಲೋ ಮಾಡ್ಯಾರ
ಹ್ಮ್ ಎಲ್ಲಾರ್ ಕಡೆ ಅವ್ರದ ಅವ್ರದ್ದ ಯಾರು ಈ ನ್ಯಾಯ ಇರುತ್ತೆ ಅವ್ರ ಕಡೆನೆ ಬಗೆಹರ್ಸ ಹ್ಮ ಇದು ಹಂದದ
ಏನ್ ಮಾಡಾತನ್ ಮಗ
ಏನಿಲ್ಲ ಅವ್ನು ಮಲ್ಕೊಂಡಿದ್ದಾನೆ ಅವಳು ಸ್ಕೂಲ್ಗ ಹೋಗಿದಾಳ ಅಂಗನವಾಡಿ ಸ್ಟಾರ್ಟ್ ಆಯ್ತಲ್ವಾ ಇವಾಗ
ಹಾ ಹಂಗೆ ನಡಿ ಹೋಗ್ತಾಳಾನ
ಹ್ಮ್ಮ್ ಅಂಗನವಾಡಿ ಸ್ಟಾರ್ಟ್ ಆಯಿತು ಅಂಗನವಾಡಿ ಹೊಂಟಾಳ
ಏಯ್ ನೀನೇ ಹೋಗ್ಬೇಕಾ ಬಿಟ್ಟ ಬರ್ಬೇಕು ಹೋಗಿ
ಇಲ್ಲ ಒಬ್ಬತ್ತ ಅಂಬಿಗಿ ಅದಾಳಅಲ್ಲ
ಹಾ
ಅವಳು ಹೋಗಿ ಬಿಟ್ಟು ಬರ್ತಾಳೆ
ಬಿಡ ಬಾರಿ ಬಿಡಪ್ಪ ನ ಹೋಗಲ್ಲ ಇವ್ನು ನಾನು ಹೋಗ ಕುಂದ ಬರ್ತಿದ್ದೆ ಕುಂದಿರ್ತಿದ್ದ ಇಲ್ಲಾಂದ್ರ ಆಯ್ತು ಕುಂದಿರ್ತಿದ್ದಿಲ್ಲಾ ನನ್ನಿಂದಾನೇ ಓಡೆ ಬರ್ತಿದ್ದ
ಇಲ್ಲಲ್ಲ ಆಕಿ ಕುಂದಿರ್ತಾಳೆ ಅಬ್ಚ್ಡ್ ಓದ್ತಾಳ ಸಂಡೆ ಮಂಡೆ ಒತ್ತಳ ಇಂಗ್ಲಿಷ್ ಚಾಒತಾಳ
ಹುಷಾರದಳ ಹಪ್ಪ ಅಂದ್ರ
ಜನವರಿ ಫೆಬ್ರವರಿ ಓದ್ತ್ತಾಳ
ಹ್ಮ್
ಸಬ್ ಜನರಲ್ ನಾಲೆಜ್ ಓತಾಳ
ಹೌದು ನೀ ಮೊನ್ನೆ ಸ್ಟೇಟಸ್ ಇಟ್ಟಿ ಅಲಾ ನೋಡಿನಿ ಎಷ್ಟ ಚಂದ ಮಾತಾಡ್ತಳ ಎಲ್ಲದ
ಹ್ಮ್ ಎಲ್ಲಾ ಹೇಳ್ತಾಳ ಇವಾಗ ಒಂದ್ ನಾಲ್ಕ್ ದಿನ ನಾನ್ ಸ್ವಲ್ಪ ಹೊಲಕ್ಕೆ ಆಯ್ತು ಕೆಲ್ಸಕ್ ಹೋಗಿದಾಗ ಓದಸಿಲ ಅವಳಿಗೆ ಏ ನಾಲ್ಕು ದಿನ ಮಾಡ್ತೀನಿ ಅತ ಬಿಡ್ತಾ ಅನ್ಕೋತೇನೆ ಅದಕ್ಕೈ ಇವತ್ ನೀನ್ ಸ್ಕೂಲಿಗೆ ಹೋಗತ್ ಹೇಳಿ ಕಳ್ಸಿನಕೇನಾ ಅಕಿನ
ಹಂಗೆ ನಾವು ಸ್ವಲ್ಪ ಸಂಜೆೆಗೆ ಬಂದ್ಮೇಲೆ ಸ್ವಲ್ಪ ಏನಾರ ಓದ್ಕೋಬೇಕು ಯಾಕಂದ್ರೆ ಅಲ್ಲಿ ಓದಿ ಇಲ್ಲಿ ಓದಿ ಅಂದ್ರೆ ತಲೆ ಕುಂದಿರ್ತದ
ಹೌದು
ಓದ್ಸು ನೀನು ಸಂಜೆ ಒಂದಂದ ತಾಸ ಅಡ್ಗೆಿ ಮಾಡ್ತೆ ಮಾಡ್ತಾನನೆ ಓದ್ ಹೋಮವರ್ಕ್ ಅದು ಹಾಕ ಕೊಡು ಬರೀತಾಳ ಅಕಿ ಹುಷಾರ ಅದಾಳ ತಗೋ ಅಕಿ ಕೆ
ಶಾರದ ಅ ಅ ಬರೀತಾಳ. ಅ ಆ ಬರಿತಳ
ಹ ಬರಿತಾಳ ಏನ್ ಇನ್ನೇನ್ ಬರದನ್ನ ಕಲೀತಾಳ ಅಬ್ಬಾ ಹ ಹ ಇದು
ಎಲ್ಲಾ ತಿದ್ದತಾಳ ಬರಿತಾಳ
ಹೂ ನಾಲೆಜ್ ಬಂದಿರ್ಬೋದಲ್ಲಾ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲನಾ ಅಲ್ಲಿ?
ಇಲ್ ಎಲ್ಲಿ ಇಲ್ಲ ಎಲ್ ಕೆ ಜಿ ಯು ಕೆ ಜಿ.
ಹೌದಾನ್
ಇಲ್ಲಿ ಹಳ್ಳಿಯಾಗ ಎಲ್ಲಿ ಇರ್ಬೇಕ್ ಹೇಳಿ.
ಇಲ್ಲ ಹಂಗಲ್ಲ ಈಗ್ ಎಲ್ಲಾನ ಆಗ್ಲಿ ಸಂಸ್ ಸ್ವಲ್ಪ ಎಲ್ಲ ಮಾಡ್ತಿರ್ತಾರ ಟ್ಯೂಷನ್ ಅಂತೇಳಿ ಸ್ಕೂಲ್ ಅಂತೇಳಿ ಪ್ರೈವೇಟ್
ಇಲ್ಲ ಆ ರೀತಿ ಏನು ಇಲ್ಲ ಈ ಕಡೆ ಬಟ್ ಈ ಕಡೆ ಇದ್ರುನು ಹೋಗ್ಬೇಕ್ ನೋಡಿ.
ಇಲ್ಲ ಈಗ ಅಂಗನವಾಡಿ ಸಾಲಿಗೆ ಹೋಗ್ತಾಳಂದ್ರ ಅ ಕಡೆ ಮತ್ತೆ ದೊಡ್ ಸಾಲಿಗ್ ಹೋಗೋದು ರೂಢಿ ಆಗುತ್ತಾ.
ಆಗ ಆಗತ್ತ್ ಹೌದು.
ತಾನೆ ಫಸ್ಟ್ ಕಲ್ಕೋದ ಬಂದ ಅಂದ್ರೆ ಆಮೇಲ್ ಅಕಿಗೆ ಈಸಿ ಆಗ್ಬಿಡ್ತೈತಿ.
ಹ್ಮ್ ನಿಮ್ಮಗ ಹೋದ್ನಾ ಅವನು ಸ್ಕೂಲ್ಗೆ ಹೋಗ್ತಾನ? ನಿಮ್ಮ ಮಗನು ಹೋಗ್ತಾನ?
ಇಲ್ಲ ಅವ ಎಲ್ಲಿ ಹೋತ್ತಾನ್ ಇನ ಹೋಗಲ್ಲವ.
ಮತ್ತ್ ಕಳಸ್ಬೇಕು ತಾನೆ
ಎಲ್ಲಿ ಕಳ್ಸೊದಿಲ್ಲ ಮನೆ ನಾನ್ ಹೋದ್ರ ಕುಂದುರ್ತಾನ ನಾ ಎಷ್ಟತ್ ಕುಂದಿರ್ಲಿ ನನ್ ಜೊತೆ ಕುಂದಿರ್ತ್ ತನ ನಾವು ಬಿಟ್ಟ ಬಂದ್ನೆ ಅಂದ್ರೆ ಅಯ್ತು ನನ್ ಹಿಂದೆನೆ ಒಡೇ ಬರ್ತಾನ.
ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ ನೀನು ಕುಂದರಂತೇಳಿ ಕುಂದರ್ಸ್ ಬೇಕು ಅವನಿಗೆ.
ಇಲ್ಲ ಒಂದ್ ಹದ್ನೈದು ದಿನ ಹಂಗೆ ಮಾಡಿದೆ ಆ ರೂಢಿ ಬೂತೈತಿ ಹೋಗ್ಬೇಕು ಅಂದ್ ಕೇಸ್ ಹೇಳಿ ಹಂಗೆ ಕಂಟಿನ್ಯೂ ಹೋಗ್ತಾ ಹೋಗ್ತಾ ಹೋಗ್ ತಿದ್ದೆ ಹದಿನೈದನೆ ನಾನು ಹೋಗೀನಿ ಅವ ಮತ್ತೆ ಹಂಗೆ ಮಾಡ ಅದಿಕ್ಕೆ ನಾನ್ ಬಿಟ್ಬಿಟ್ಟೆ ಅದೇನ್ ಬಿಡು ಅಂತ ಹೇಳಿ.
ಹೌದಾ ಸ್ವಲ್ಪ ಕಲ್ಸು ನೀನು ಮನೇಲಿ ಓದ್ಸಲ ಅವನಿಗ್ ಚೆನ್ನಾಗಿದ್ದಾನೆ ಶಾರ್ಪ್
ಇಲ್ಲ ಸ್ವಲ್ಪ ಓದಿಸ್ಬೇಕು ನಾನುನು ಹ್ಮ್ ಬರೇ ಆಡ್ತನ್ ವರಾಗ ಅವ್ರ ಮ ಸಂಜೆ ಹೊತ್ತಿಗ್ ಇರ್ತಾನ.
ಹ್ಮ್
ಅದಕ್ಕೇ ಸ್ವಲ್ಪ ನಾನು ಅವ್ನಿಗೆ ಸ್ವಲ್ಪ ಮಾತ್ ಬರಲ್ಲಗ್ಯಾವ ಮಾತ್ ಬಂದವ ಅಂದ್ರೆ ಮತ್
ಹೌದಾ ಹ ಸ್ವಲ್ಪ ಮಾತ್ ಆಯ್ತುಾಯ್ತು ಹ್ಞ ಸರಿ ಬಾಯ ಇಡ್ಲ